ಹಲೋ ಹಲೋ ಹಲೋ
ಹಲೋ
ಏನ್ ಮಾಡಕತಿ ಹಾ ಕೇಸಕತ್ತ ನೋಡ್ ಏನ್ ಮಾಡತ್ತರಿ
ಏನಿಲ್ಲಕ್ಕ ಸುಮ್ಮನೆ ಕೂತಕಂದಿ ಊಟ ಹಲ್ಲೊ ಕೇಳಳ್ಸ್ತಿಲ್ಲಕ್ಕ
ಹಾ ಕೇಳಕತ್ತದ್ ಹೇಳು
ಹ ಊಟಾ ಅಕ್ಕ
ಊಟ ಆಗಿತ್ ನೋಡವ ನಿಮ್ದು
ಹ್ಮ್ ನಮ್ದು ಆಯ್ತ ಅಕ್ಕ ಅಗಳೆ
ಆರಾಮದಿರಿಲ್ಲ
ಹಾ ಆರಾಮ್ ಇದೀವಕ್ಕ ನೀವ್ ಆರಾಮ್ದೀರಿ
ಹಾ ನಾವುನು ಆರಾಮದ್ದಿವ್ ನೋಡವಾ
ಹ ಅನ್ನ ಆರಾಮ ಅಂದು ಹ್ಮೊ ಅಣ್ಣ ಅರಾಮ ಅದನಕ್ಕ ಅಲ್ಲಿ ಅಣ್ಣ ಮನೇಲೆ ಎಲ್ರು ಆರಾಮ್ದಾರಿಲ್
ಹಾ ಎಲ್ರು ಅರಮವ್ರ್ ನೊಡು
ಏನ್ ಮಾಡಿರಿ ಊಟಕ್ಕೆ
ಊಟಕ್ಕಕ್ಕ ಅನ್ನ ತಟಮಟಿ ಚಟ್ನಿ
ಹಾಂ
ಮಾಡೀವ್ ನೋಡಕ ಏನ್ ಸ್ಪೆಷಲ್ ಇಲ್ಲ ಅದೇ
ನಮ್ದು ಏನ್ ಸ್ಪೆಷಲ್ ಇಲ್ಲವ ಇವತ್ತು ಶನಿವಾರ ಅದಲ್ಲ ನಾವು ಏನು ಮಾಡೋದಿಲ್ಲ ನಾನ ಚಪಾತಿ ಮತ್ತ ಹೀರಿಕಾಯಿ ಪಲ್ಯ
ಹಾ
ಚಿತ್ರಾನ್ನ
ಹೌದಾ ಎಲ್ಲಾ ನೀನೆ ಮಾಡಿದ್ಯಾಕ
ಹ್ಮ್ ಅದು ಯಾಕಂದ್ರೆ ಬರೇ ವೈಟ್ ರೈಸ್ ಮಾಡಿದ್ರೆ ಮತ್ತ ತೊಂದಮ ಸಾಂಬಾರ್ು ಮಾಡ್ಬೇಕ ಆಗ್ತದ
ಹೌದು ಹೌದು
ಹ್ಮ ಅದಕ್ಕೆ ಡೈರೆಕ್ಟ್ ಚಿತ್ರನ ಮಾಡದ್ಬಿಟ್ಟೆ
ಚಲೋ ಮಾಡಿದ್ ಬಿಡ ಚಕ ಮತ್ತೆ ಡಬಲ್ ಡಬಲ್ ಮಾಡ್ಬೇಕಾಗತ್ತಾ
ಹಾ ಅದನ್ನೇ ಬೇಸರನು ಏನ್ ಮಾಡ್ಬೇಕಂತ ಗೊತ್ತಾದ್ರೆ ಬಡ ಬಡ ಮಾಡದಾಗ್ತದ ಏನ್ ಮಾಡ್ಬೇಕಂತ ವಿಚಾರ ಮಾಡದ್ರಾಗ ಟೈಮ್ ಆಗ್್ತದ
ೈಮ ಕೊತಾ ಹ್ಮ ಕರೆಕ್ಟ್ ಐಪ್ಕ್ಕ ಅಂದ್ರಕ್ಕ ಎಲ್ಲಾನ ಕೆಲ್ಸ ಎಲ್ಲಿ ಇದಕ್ಕ ಇವ ಗಂಡ ಮನೇಲೆ
ಹಾ ಗಂಡ ಮನೆಗ ಇದ್ದೀನು
ಎಲ್ಲ ಕೆಲ್ಸದರ ಮಾಡ್ಬೇಕಾ
ಮಾಡ್ಬೇಕಕ್ ಮತ್ತತ್ ಏನ್ ಮಾಡ್ಬೇಕಕ್ ಮದ್ ಮಾಡಿಕೇನ್ ಮಕ್ ಮಾಡ್ಬೇಕಲ್ಲಾ
ಅದಂತ ಬಿುಡುಗಡೆ ಎಲ್ಲ ಬಿಡದು
ಹಾ ಮದ
ಹ್ಮ್ ಅಲ್ಲ ಮನ್ಯಾಗ ಹತ್ತರವರು ಅದಾರಲ್ಲ
ಅದಾರ ಹತ್ತಿ ಅದಾರ ಎಲ್ಲಾರೂ ಅದಾರ
ನಾವು ಐದು ಜನ ಇದ್ದೀವಿ ಈ ಸದ್ ನಾನು ನಾನಾ ನಮ್ಮನೆಯವರು ನಮ್ಮತ್ತಿ ನಮನಾಾನಿ ನಮ ನಾನಿ ಗಂಡ್
ಹ್ಮ್ ಇರ್ತಾರ ಮತ್ತೆ ನವ ಏನನು ಸಮಾಚಾರ ಹೊಸದ್ ಏನನ್ನ ರೆಸಿಪಿದ್ರೆ ಹೇಳ ಕಡೆ
ಹೊಸದೇನ್ ರೆಸಕ್ಿ ಅಕ್ಕ ನನ್ ನಮಗ ಆ ನಿನ್ಗ್ ಬಂದದ್ ನಾ ಹೇಳ್ತನಿ ನನ್ಗ್ ಬರ್ಲಾರ ನಿನ್ ಕೇಳ್ತೀನಿ ನನ್ಗ್ ಹೇಳ್ಬೇಕಕ್
ಹಾ
ಅದೇ ರೆಸೀಪ್ ಒಳಗ ನನ್ ಗುಲಂ್ಜ ಬರಲ್ಲ
ಗುಲಾಬ್ ಜಾಮ ಈಸಿ
ಹಾ
ಅಂದ್ರಕ್ಕ ಒಂದ್ಸಲನ್ ಟ್ರೈ ಮಾಡಿಲ್ಲ ಅದಕ್ಕೆ ಯಾರ ಇ ಈಗ ಮಾಡಿದಾರ ಕೇಳಿದ್ರ ಅವ್ರ ಫುಲ್ ಪರ್ಫೆಕ್ಟ್ ಇರುತ್ತಲ್ಲಕ್ಕ ಹಂಗಾಗಿ ನಾನ್ ನಿನ್ ಕೇ ಹಳ್ತೇನೆಿ ಬರ್ತರ್ತಿಲ್ಲ ಅದು
ಹ್ಮ್ ಬರತ್ತಾ ಇದು ಜಾಮೂನ್ ಇಟ್ಟಿರ್ತದಲ್ಲ ಜಾಮೂನ್ ಇಟ್ಟು ಬರ್ತದಲ್ಲ ಇಟ್ಟು ತಗೊಂಡ್ ಬರ್ಬೇಕ
ಹಾ ಹಾ
ಅದು ರೆಡಿ ಇಟ್ಟೆ ಸಿಗ್ತದ ಮಿಕ್ಸ್ ಅಂದ್ರೆ ನಾವು ಅದ ಇಟ್ಟತಲ್ಲ ಆ ಗೊ ರಾಮ್ ಜಾಮ್ ಹಿಟ್ಟೆ ಸಿಕ್ತದ ಪಾಕಿಟ್ ಅದ್ ತಗೊಂಡ್ ಬಂದು ಅ. ದ್ರು ಅದ್ರೊಳಗ ಹಾಲ್ ಹಾಕಿ ಕಾಲ್ಸ್ಬೇಕು. ಹಾಲ್ ಕಾಯ್ಸ್ಕೊಂಡು ಆರ್ಶಕೆಂದ್ ಇಟ್ಕಂದ್ದಿರ್ಬೇಕು.
ಹಾ.
ಹ್ಮ್ ಹಿಟ್ನೆ ಹಿಟ್ಟನಿ ಒಂದ್ ಪಾತ್ರೆಗಕೆಂಡು ಹಾಲು. ಒಮ್ಮಿ ದವುಕ್ನ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಾಕಿ. ಸುಮ್ ಕಲಸ್ಬೇಕು. ಅಂದ್ರೆ ಅದ್ ಜಲ್ದಿ ಅಳಿಸಾಗ್ಬಿಡ್ತದ ಅದಿಕೆ ನೋಡಿ. ಹಾ ಒಂದ್ ಚೂರ್ ಚೂರೆ ಒಂದ್ ಎರಡ್ ಎರಡ್ ಸ್ಪೂನ್ ಎರಡ್ ಎರಡ್ ಸ್ಪೂನ್ ಹಾಕಂಡು ಕಲ್ಸ್ಬೇಕು. ಈಗ ಚಪಾತಿ ಹಿಟ್ ನತ್ತಿರಲ.
ಹೌದಕ್ಕ.
ಹ ಅದೇ ತರಾನೇ ಸ್ವಲ್ಪ್ ಸಾಫ್ಟಗ್ ನಾದ್ಬೇಕು ಸ್ವಲ್ಪ್ ಮೆತ್ತಗ್ ನಾದ್ಬೇಕು. ಪೂರ ಮತ್ ಜಿಗುಟುನು ಮಾಡ್ಬಾರ್ದು. ಒಟ ಚಪಾತಿ ಹಿಟ್ಕಿನ. ಹಾ ಚಪಾತಿ ಹಿಟ್ಕಿನ ಮೆತ್ಗಿರ್ಬೇಕು ಒಂಜರ
ಹಾ ಹಾ ಹಾ ಹಾ.
ಆಯ್ತು ಕಲ್ಸಿಗೆಸಿಂದ ಸ್ವಲ್ಪ ಮೆತ್ತಗಾದ್ಗಳೆ. ಕೈಯ್ಯಾಗ್ ಸಣ್ ಸಣ್ ಸಣ್ ಸಣ್ ಉಂಡಿ ಮಾಡ್ ಇಟ್ಕೋಬೇಕು. ಅಂದ್ರೆ ಉಂಡೆ ಅಂದ್ರೆ ಅವ್ ಬೀರ್ಕ್ ಬಿಡ್ಲರ್ದಂಗ್ ನೀಟಾಗಿ ಹಿಂಗ್ ಒತ್ತಿಕೆಂದ್ ಮಾಡ್ಬಕ್ ಉಂಡೆ ಸುಮ್ನೆ ಹಿಂಗ್ ಹಿಂಗ್ ಮಾಡ್. ಕಿದ್ರ ಎಣ್ಣೆಗ್ ಹಾಕಿದ್ಗುಳೆ ಬಾಯಿ ಬಿಟ್ ಬಿಡ್ತಾವ.
ಹೌದಾ. ಹಿಂಗ ಫುಲ್ ರೌಂಡ್ ಶೇಪ್ ಹೊತ್ತಿ ಮಾಡ್ಬೇಕು.
ಹಾ ಓತ್. ತಗಿ ಅಂಗೈಯಗ್ ಇಟ್ಕೊಂದು. ಒತ್ತಿ ಹಿಂಗ್ ಹಿಂಗ್ ಹಿಂಗ್ ಹಿಂಗ್ ರೌಂಡುಕೆ ಮಾಡ್ಕೊನಕೆ ಇಟ್ಕೊಬೇಕ್ ಎಲ್ಲಸು. ಇಟ್ಕೊಂಡು ಒಂದ್ ಸೈಡ್ಗ್ ಎಣ್ಣೆ ಕಾಯಕ್ ಇಟ್ಕೊಂಡಿರ್ಬೇಕಾ. ಅದ್ರೊಳಗ ಒಂದ್. ಆ ನಿನ್ಗೆಷ್ಟು ಸೈಜ್ ಬೇಕೊ ಆ ಸೈಜಲ್ಲೇ ಮಾಡ್ಕೊಂಡಿರ್ಬೇಕ್ ಉಂಡೆ ಆಮೇಲೆ ಇದ್ರೊಳಗ್ ಹಾಕಿದ್ಮ್ಯಾಗ. ಪಾಕದಾಗ್ ಹಾಕಿಮೆಗ್ ದೊಡ್ ದೊಡ್ಡವ್ ಆಗಬಿಡ್ತಾವ. ಅದಿಕ್ಕೆ ಸ್ವಲ್ಪ್ ಸ್ವಲ್ಪ್ ಸಣ್ಣವೇ ಹಾಕೋಬೇಕ ಸಣ್ಣವೇ ಮಾಡ್ಕೋಬೇಕ. ಅದು ಒಂದ್ ಹಿಟಿರ್ತೀರಲ್ಲ. ಹ ಅರ್ಧ ಕೆಜಿದು ಇಟ್ಟಿರ್ತದಲ್ಲ ಅದ್ರಾಗ್ ಏನಿಲ್ ಅಂದ್ರೂನು ಒಂದ್ ಇಪ್ಪತ್ತೈದ್ ಆತವ್ ನೋಡ್. .
ಅಂದ್ರೆ ಅಕ್ಕ ಒಂದ್ ಪಾಕೆಟ್ಗೆ ಎಷ್ಟು ಅರ್ಧ ಕೆಜಿಂಗ ಒಂದ್ ಕೆಜಿ ಇತರ ಇರ್ತ.
ಹಾ ಅರ್ಧ ಕೆಜಿದು ಒಂದ್ ಕೆಜಿದು ಇರ್ತವ ಅರ್ಧ ಕೆಜಿದ್ ಹಿಟ್ ತೊಗೊಂಡೆಂದ್ರ. ಒಂದ್ ಇಪ್ಪತ್ತೈದು ಮಾಡ್ಬೇಕು ಪರ್ಫೆಕ್ಟ್ ಶೇಪ್ ಬರ್ತಾವ್. ಇನ್ ನೀ ಸಣ್ಣುವ್ ಮಾಡಿದಂದ್ರ ಪೂರ ಇನ್ನ ಸ್ವಲ್ಪ್. ಹೆಚ್ಚಿಗ್ಯಾತವಂದ್ರ ಪೂರ ಸಣ್ ಸಣ್ಣುವ್ ಆತವ ದೊಡ್ದುವ್ ಮಾಡಿದ್ರಂತೂ ಜಗ್ಗಿ ದೊಡುವ್ ಆಗ್ಬಿಡ್ತಾವ್. ಇಪ್ಪತ್ತೈದ್ ಆದ್ರೆ ಬರಬ್ಬರಿ ಆತವ್ ಆಮೇಲೆ ಎಣ್ಣೆ.
ಅದೆ ಹೆಂಗ್ ಮಾಡದ ರಸ.
ತ್ತ ಹೇಳ್ತ ತಡಿ ಇವ್ ಎಲ್ಲಾ ನೀಟಾಗಿ ಎಣ್ಣೆ ಕಾಯಕಿಟ್. ಕೆಸಿಂದ ಈ ರಸ ಮಾಡ್ಕಕ್ ರೆಡಿ ಮಾಡ್. ಮಾಡ್ಕೋಬೇಕು ಒಂದ್ ಸೈಡ್ ಇನ್ನೊಂದ್ ಸೈಡ್ ಒಲೆ ಹಚ್ಚಿಕೆಸಿಂದ. ಆ ಇಗ್ ಸಕ್ರಿ ಇರ್ತತಲ ಒಂದ್ ಕಪ್. ಒಂದ್ ಗ್ಲಾಸ್ ನೀರ್ ತಗೊಂಡೆಂದ್ರ ಒಂದ್ ಗ್ಲಾಸ್ ಸಕ್ರೆ ಹಾಕ್ಬೇಕ್.
ಒನ್ ಒಂದ್ ಗ್ಲಾಸ್ ನೀರಿಗ್ ಒಂದ್ ಗ್ಲಾಸ್ ಸಕ್ರೆ ಹ.
ಹ್ಮ್ ನೀನ್ ಎಷ್ಟಾನ ಮಾಡ್ಕೊ ರಸ ಜಾಸ್ತಿ ಬೇಕ್. ಯಾಕಂದ್ರೆ ಒಬ್ಬೊಬ್ರ ಮನೆಗ್ ಜಾಸ್ತಿ ತಿಂತಿರ್ತಾರ ಕಡಿಮೆ ಬೇಕಂದ್ರೆ ಕಡಿಮೆ ತಿಂತಿರ್ತಾರ. ಅಂದ್ರೆ ಪೂರಾ ಒಂದ್ ಗ್ಲಾಸಿಗ್ ಒಂದ್ ಗ್ಲಾಸ್. ಹಾಕಿದ್ರೂನು ಫುಲ್ ಸ್ವೀಟ್ ತಿನ್ನೋರಿಗ್ ನೆಡಿತದ ಸ್ವಲ್ಪು ಒಂದ್ ಮುಕ್ಕಾಲ್ ಕಪ್. ಮುಕ್ಕಾಲ್ ಕಪ್ ಹಾಕೋಬೇಕು ಒಂದ್ ಕಪ್ ನೀರ್ ಹಾಕಿದೆ ಅಂದ್ರೆ ಮುಕ್ಕಾಲ್ ಕಪ್ ಒಂದ್ ಕಾಲ್ ಕಪ್ ಕಡಿಮೆ ಹಾಕಿ ಸಕ್ರೆ. ಆ ಬರಾಬರಿ ಆಗ್ತು ಒಂದ ಸ್ವಲ್ಪ ಹೊತ್ತು ಕುದಿಸ್ಬೇಕು ಚೆಂದ ನೀರ ನೀರು ಕಾದ್ಮೇಲೆ ಸಕ್ಕರೆ ಹಾಕ. ಬೇಕ್.
ಹ್ಮ್ ಹ್ಮ್.
ನೀಟಾಗಿ ಅದು ಚೆನ್ನಾಗಿ ಕುದಿಬೇಕು ಸಕ್ರಿ ಲೈಟ್. ಒಟ್ಟಾಗಿ ಹಿಂಗ ಸ್ವಲ್ಪ ಹಿಂಗ ಸ್ಪೂನ ತೊಂದ ಇದು ಸ್ಪೂನ್ ಇರ್ತೈತಿಲ್ಲ. ಹಿಂಗ್ ತಗೊಂಡ್ ಹಿಂಗ ಮ್ಯಾಲೆ ಎತ್ತಿ ಹಿಂಗಸ. ಸುರಿ ನೋಡ್ಬೇಕು ಲೈಟ್ ಆಗ ಒಂದ್ ಚೂರು ಗಟ್ಟೆ ಆಗಿರ್ತದ ಅದು ಹಿಂಗೆ. ಎಳಿ ಎಳಿ ತರ ಲೈಟ್ ಆಗಿ ಜಿಗ ಜಿಗಿಟ್ ಹತ್ತಿರ್ತ್ಕೊಂಡ್ ಸ್ವಲ್ಪ. ಹಾ ಪೂರ ಹಾ. ಅಂಟ ಪೂರಾಂಟ ಆಂಗೂ ಮಾಡ್ಬಾರಡ್ದ ಅಷ್ಟೇ ಲೈಟ್ ಆಗಿ ಯಾಕಂದ್ರೆ ಪೂರ ಅಂಟ ಆದ್ರೆ ಗಟ್ಟಿ ಆಗಬಡ್ಡತ. ಇದು ನೀರಿ ಇರ್ಬೇಕಲ್ಲ ಪಾಕ ಒ ಸ್ವಲ್ಪ ಲೈಟ ಆಗಿ. ಹಿಂಗ್ ಕೈಯಲಿ ಹಿಂಗ ಹಚ್ಕೊಂಡ್ ನೋಡ್ಬೇಕು. ಸ್ವಲ್ಪ ಉಂಟ ಆಯ್ತಂದ್ರೆ ಸಾಕು ಬಂದ್ ಮಾಡ್ಬಿಡ್ಬೇಕು ಅವು ಕೊರ್.
ಲೈಟ್ ಆಗಿ ಹಿಂಗಗೆ ಅಂಟಿ ಅಂಟು ಅಂಟ ಆಗಿರುತ್ತೆ.
ಹ್ಮ್ ಆಮೇಲೆ ಅ ಅ ಎಲ್ಲಾ ಎಣ್ಣೆ ಕಾಯ್ದಿರ್ತದ ಅಷ್ಟೊತ್ತಿಗೆ. ಕೊರಿತಲ್ಲ ನೀಟಾಗಿ ಅಂದ್ರೆ ಲೋ ಫ್ಲೇಮ್್ದಾಗ ಇ. ಕೊರಿಬೇಕು ಸಣ್ಣ ಇಟ್ಕೊಂಡಿರ್ಬೇಕು ಅಲ್ಲಿ ಜೋರಾಗಿ ಇಟ್ಟಿದೆ ಅಂದ್ರೆ. ಚನ್ನಾಗ್ತದಾ ಮ್ಯಲ್ಗಡೆ ಹ.
ಏನು ಕೊರಿ ಅದೇಏನು ಕೊರಿಬೇಕಾನ ಅದು.
ಹಾ ಗುಳ್ಳಿ ಮಾಡಿ ಇಟ್ಕೊಂಡಿರ್ತಿದ್ಯಲ್ಲ ಗುಲಾಂ ಜಾಮ್್ದು.
ಹಲೋ.
ಅದು ಇಟ್ಟು ಗುರುಳ್ಳಿ ಮಾಡಿ. ಹಾ ಮನೇಲ್ಲಿದ್ದೀನಿ ಯಾಕ. ಕೇಳ್ಸಲಾಗ್ಯದ ಹೌದಾ. ಈ ಕೇಳತ್ವ.
ಹಾ ಕೇಳ್ಸ್ತಾ ಕೇೇಳತಾ.
ಹ ಅವು ಎಲ್ಲಾ ಗುಂಡಕ್ ಮಾಡಿ ಇಟ್ಕೊಂಡಿರ್ತಿದಲ್ಲಾ ಅವನ್ನ ಎಣ್ಣ್ಯಾಗ ಕೊರಿಬೇಕು ಲಾ ಲೋ ಫ್ಲೇಮ್ಾಗ ಇೊಂಡ. ಇಕೊಂಡ್ ಕೊಯಬೇಕು ಬಾಳ ಜೋರ್ ಇಟ್ಕೊಂಡೆ ಅಂದ್ರ ಏನ ಆಗ್ತದ ಮೇಲ್ ಕೆಂಪು ಆಗಿಬಿಡ್ತ. ಒಳಗ್ ಬಂದಿರ್ನಲ್ಲ.
ಹಿಂಗಾಗಿರ್ತಾನ ಹ ಹಾ ಹಾ ಅಂದ್ರ. ಅದು ಕಾಯ್ದ ಇರ್ತದಲ್ಲ ಆ ಕಾಯ್ದರೊಳಗೆ ಇದು ನಾವು. ಗೋಲ್ ಗೋಲ್ ಇದು ಇಟ್ಟು ಕಲ್ಸಿಂದ ಇದ್ ಮಾಡಿರ್ತವಲ್ಲ ಅದ ಅದ್ರೊಳಗ ಹಾಕ್ಬೇಕಿಲ್ಲ
ಹ ಅದು ಎಣ್ಣೆ ಹಾಕ್. ಹಕಿ ಕೊರಿಬೇಕು ಚಂದ್ ಬಜಿ ಹೆಂಗ ಕೊರಿತಲ್ಲ ಆ ಟೈಪ್. ಕೊರಿೀಬೇಕು ಅಂದ್ರೆ ಲೋ ಫ್ಲೇಮ್ ದಾಗ ಇಟ್ಕೋಬೇಕು ಸಣ್ಣಿಟ್ಕೊಬೇಕು ಒಲಿ ಎಣ್ಣೆ ನೀಟಾಗಿ ಕಾದಾದ್ಮೇಲೆ ಒಲಿ ಸ. ಹ ಮೊಲೇ ಸಣ್ಣ ಇಳ್ಬಾರ್ದು ಎಣ್ಣೆ ನೀಟಾಗಿ ಚಲೋತ್ನ ಕ ಆದ್ಮೇಲೆ. ಲೋ ಫ್ಲೇಮ್ ಮಾಡಿ ಬಿಿಡ್ಬೇಕು ಆಮೇಲೆ ಅದ್ರ ಹಾಕಿ. ಹ ಒಂದ್ ಐದಾರ ಐದಾರು ಹಾಕಿ ಕೊರಿಬೇಕು ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತನ. ಸಣ್ಣ ಇಟ್ಟೆ ಕೊರಿಬೇಕು ಆಮೇಲೆ ಅವು ತೆೆಗೆದು ಅದು ಪಾಕದೊಳಗೆ ಹಾಕಿಬಿಡ್ಬೇಕು. ಹ್ಮ್ ಹಾಕಿ ತೆಗಬಿಟ್ರೆ ಒಂದ್.
ಅದು ಫುಲ್ ಅದು ಕರೆಕ್ಟ್ ಆಗಿ ಬೆಂದಿಂದ ಆಮೇಲ್ ತಗ್ದ. ಅದು ಹಿಂಗ ಹ್ಮ ಮತ್ತೆ.
ಆಮೇಲೆ ಒಂದ ಇಪ್ಪತ್ ನಿಮಿಷ ಹಂಗೆ ಮುಚ್ಚಿಟ್ ಬಿಡ್ಬೇಕು ಆಮೇಲೆ ಅವು ನೆನಿತಾವ ಅದು. ಪಾಕ ಎಲ್ಲ ಎಳ್ಕೊಂತ ನೀಟಾಗಿ.
ಹ ಹಾ.
ಹೇಳ್ಕೊಂಡಾಗಿಂದ ಗುಲಂ ಜಾಮೀನ ದ ದಪ್ಪ ದಪ್ಪ ಆಗ್ಬಿಡ್ತಾವ್ ಮೆತ್ತಗ್. ಅಷ್ಟೇ ಮತ್ತೇನಿಲ್ಲ ಗುಲಾಮ ಜಾಮ್ ಮಾಡದು ಇಷ್ಟೇನು.
ನಾ ಒಂದ್ಸಲನ್ ಟ್ರೈ ಮಾಡಿಲಕ್ಕ ಅದಕ ಕೇಳ್ದ.
ಇಲ್ಲಾ ಇಲ್ಲಾ ಈ ಇಷ್ಟೇ ಮತ್ತೇನಿಲ್ ಆಮೇಲೆ ಇದು ಇಲಾಚಿ ಪೌಡರ್ ಹಾಕ್ಬೇಕು ಸ್ವಲ್ಪ.
ಇಲಾಚಿ ಪೌಡ್ರ ನಾ ನೋಡಿಲ್ಲ.
ಯಾಲಕ್ಕಿ ಪುಡಿಲೇ.
ಓ ಯಾಲಕ್ಕಿ ಪುಡಿಯಾ ನನಗ ಇಲಾಚಿ ಪುಡಿ ಅಂದ್ರ ಗೊತ್ತಾಗ್ಲಿಲ್ಲ.
ನೀವ್ ಇಲಾಚಿ ಅನ್ನಲ್ಲಾ ಯಾಲಕ್ಕಿ ಅಂತೆರೇನ. ಹ್ಮ್ ನಾವ್ ಇಲಾಚಿ ಅಂತೀವಿ ಇಲ್ಲಾ ಇಲ್ಲಾ ಯಾ ಇಲಾಚಿನು ಅಂತಾರ. ಹಾ ನಾನ್ ನಾವ್ ಹಿಂಗ ಅಂತೀವಲ್ಲ ಅದಕ ಕೇಳಿದೆ ನಿಂಗ್ ಗೊತ್ತಾಗಿಲ್ಲ.
ಅದೇ ನನಗ್ ಗೊತ್ತಿಲ್ ಅಲಾ ಅದಕ್ಕೆ ಅದು ಗೊತ್ತಿಲ್ಲ ನನಗ್ ಅಂದೆ.
ಹ ಸರಿ ತಗೊ ಮಾದೇವಿ ಮತ್ತ ಹಸ್ತಿನಿ ಒಂದ್ ಎರಡ್. ನಿಮ್ಶ ಯಾಕ ಅಮ್ಮ ಕರ್ಯಾಕ್ ಹತ್ತರ್ ಹೋಗಿ ಬರ್ತನಿ.
ಓ ಸರಿ ಅಕ್ಕ ಓಕೆ.
ಇಡ್ಲಾ.
ಹಾ ಅಕ್ಕ ಇಡ್.